ಅಮ್ಮಜ್ಜಿ ಅಂತೆ ಹಲೋ
ಹಲೋ
ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಆರಾಮಿದ್ದೀರ ಹಾ ಆರಾಮ ಇದ್ದೀವಿ ಸರ್ ಇದು ಯಾರದು ಸರ್ ನಂಬರ್
ನಮ್ದೆಮೇಡಮ್.
ನಿನ್ನೆ ಮಾಡಿದ್ದ ಬೇರೆ ಅಲ.
ಅದು ಬೇರೆ ಮೇಡಂ.
ಒಂದು ಫೋನಲ್ಲಿ ಮುಗಸಬೋದಾಗಿತ್ತಲ್ಲ ಫಸ್ಟ್.
ಎಲ್ಲಿ ಮೇಡಂ.
ಸರ ಆರಾಮೀದಿವಿ ಸರ್ ನೀವು ಆರಾಮಿದೀರಾ.
ಊಟ ಆಯ್ತಿರಿ ನಿಮ್. ದು
ಹ .
ಹಲೋ.
ಆಯತು ಮಿನಯತಸ . ಕೇಳ ಸರ್ ಕೇಳ್ತಾ ಇದೆ ಹೇಳಿ.
ಏನೋ ಸೋಂದಾ ಬರ್ತಾರಿ ಇದೇ ಮೇಡಂ.
ಏನು ಸೌಂಡ್ ಬರ್ತೈತೆ ಅಂತ ಅಂದ. ಹ ಇಲ್ಲ ನನ್ ಮಕ್ಳ ಆಡಾಕತ್ತಾರ ಹೇ ಗುಂಡು ಕುಟ್ಬೇಡ. ಹೇಳ್ರಿ ಸರ್ ಹಂಗೆ ಸರ್ ಮಕ್ಕಳು. ಮಕ್ಕಳು ಮರಿ ಸಂಬಂಧಗಳೆಲ್ಲಾ ಹಿಂಗೆ ಇರ್ತವೆ ಜಂಜಾಟಗಳು ಹಿಂಗೆ ಇರ್ತವೆ. ಒಂದೊಂದು ಸಂಬಂಧಗಳು ಒಂದೊಂದು ರೀತಿ ಇರ್ತ್ತವೆ.
ಹೌದೇನು.
ಅಷ್ಟೇ ಸರ್ ಹ ಸರ್ ಈ ಸಂಬಂಧನೇ ಅನ್ನೋದೇ ಒಂಥರ ಒಬ್ಬೊಬ್ಬ್ರ. ತ್ರ ಒಂದೊಂದು ಡಿಫ್ರೆಂಟ್ ಆಗಿ ಇರುತ್ತೆ ಮಕ್ಕಳ ಹತ್ರಾನೇ ಒಂದ್ ರೀತಿ ಇರುತ್ತೆ ಗಂಡನ. ತ್ರ ಒಂದು ರೀತಿ ಇರುತ್ತೆ ಸಂಬಂಧಿಕರತ್ರನೇ ಒಂದು ರೀತಿ ಇರುತ್ತೆ. ಸೊ ಎಲ್ಲಾ ತರ್ರಲ್ಲಿ ದೇವರು. ಅದು ಒಂದು ವರಡ್ ಇಟ್ಟಿದಾನೇ ನೋಡ್ರಿ ಸಂಬಂದ. ಅದು ಬಾಳ ವಂಡರ್ಫುಲ್ ಅ .
ಹೌದೆನ್ರೀ.
ಅದ ಅರ್ಥನೇ ಬಾಳ ಚೆನ್ನಾಗಿದೆ.
ಹ್ಮ್.
ಹ್ಮ .
ನಡ ಮೊದಲು ಅರ್ಥ.
ಅಷ್ಟೊಂದು ದೊಡ್ಡವರೆಲ್ಲ ಹೇಳ್ತಾರಲ್ಲ ಸರ್ ಅ ನಿಮ್ ನಿಮ್ ಸೈಡೆ ಎಲ್ಲ ಹೇಳ್ತಾರೋ ಇಲ್ಲ ಗೊತ್ತಿಲ್ಲ. ಬಟ್ ನಮ್ ಸೈಡ್ ಅಂತ .
ಹ್ಮ್ ಹೌದ.
ತಾ ಅಂತ ಇದ್ರು ಸರ್ ಸಂಬಂಧ ಅಂದ್ರೆ ಕೂಡ್ಸೋದು.
ಹ್ಮ್.
ಆಕ್ಚುಲಿ ಈವಾಗ ಇಂಗ್ಲಿಷ್ ಮೀಡಿಯಂಗಳಲ್ಲ ಸಂಸಂಸ್ಕೃ. ಅದು ಯಾವಾಗೂ ಹಿರಿತನದಿಂದೇ ಬಂದಿದೆ ಸಂ ಅಂತಂದ್ರೆ ಕೂಡೋಸ್ದು. ಕೂಡುವ ಬಂದ ಬಂದ ಅಂದ್ರೆ ಬಂದಲ್ಲ. ಅವೆೆಲ್ಲ ಮೊದ್ಲೆಲ್ಲ ಹ ಹೌದು ಸರ್ ಮ ಮನ್ಸೂ. ಮನುಷ್ಯರ್ನ್ನ ಆಗ್ಲಿ ಕೂಡ್ಸೋದು ಅಥವಾ ಮನಸ್ಸುಗಳನ್ನ ಆಗ್ಲಿ ಕೂಡ್ಸೋದು. ಕೊಟ್ಟು ಟೋಟಲಿ ಸಂ ಬಂಧ. ಕೂಡಿಸುವ ಬಂಧ ಸಂಬಂಧ.
ಹ್ಮ್.
ಬಟ್. ಅದರಲ್ಲಿ ಈ ಗಂಡ ಹೆಂಡತಿ ಸಂಬಂಧ ಆಗ್ಲಿ ಈ ಮನಸುಗಳು ದೇವರು ಒಂದೊಂದ್ ರೀತಿ ಒಂದೊಂದ್ ರೀತಿ. ಜಗತ್ತಿನಲ್ಲಿ ಡಿಫ್ರಂಟ್ ಆಗಿ ಕೂಡಿಸ್ತಾನಲ್ಲ ಸರಿ ಈ ಸಂಬಂಧಗಳು ನೆಪದಲ್ಲಿ.
ಹೌದ್ರೀ.
ಅದು ಬಾಳ. ವರ್ಣನೆಗೆ ಬರ್ಲಾರ್ದಂತ ಪದ ಇದು ಸರ್ ಅದು ಪದ ಅನ್ಬೋದು. ಬಂದ ಒಂಥರ ಹಾಂ ಸರ್. ಕೆಲಯೊಂದು ಬಂಧಗಳನ್ನ ಹೊರಗಡೆ. ಮೂರು ಗಂಟೆ ಹಾಕಿ ಸಂಬಂಧನ ಕಲ್ಪಿಸ್ ಬಿಡ್ತಾರೆ. ಬಟ್ ಅದೆಲ್ಲರ್ಗೂ ಪ್ರಪಂಚಕ್ ಗೊತ್ತಾಗುತ್ತೆ. ಇವ್ರ್ದು ಇದು ಸಂಬಂಧ. ಅಂದ್ರೆ ಈ ಅಂದ್ರೆ ದೇವರು ಆ ರೀತಿ ಕೂಡಿಸಿಟ್ಟಿದ್ದಾನೆ ಕೂಡಿಸಿದ ಸಂ ಬಂದ ಗಂಡ ಹಂಡಿ ಸಂಬಂಧ ಇದು ಮಕ್ಕಳು ಮರಿ ಸಂಬಂಧ ಅತ್ತೆ ಮಾವ ಸಂಬಂಧ ಅನ್ನೋ ಬಸಿ ಗೊತ್ತಾಗುತ್ತೆ. ಬಟ್ ಕೆಲ ಕೆಲವೊಂದು ಗೊತ್ತಿಲ್ಲ್ದೆ ಸಂಬಂಧಗಳನ್ನ ಎಷ್ಟ್ ಗಂಟಾಕಿ ಬಂಧನಗಳು ಮಾಡ್ಬಿಟ್ಟ್ ತನ ಗೊತ್ತಿಲ್ಲ.
ಹೌದೌದು.
ಆ ಬಟ್ ಅಂತ ಬಂಧನಗಳನ್ನು ಬಿಡಿಸಕೊಳ್ಳೋದ್ ಹೆಂಗೆ ಸರ್.
ಅಂದ್ರೆ ಈಗ ಬಿಡುಸ್ಕೊಳ್ಳೊದು ಅಂದ್ರೆ ಯಾವ ತರ ಬಿಡುಸ್ಕೊಳೊದು ಮ್ಯಮ್.
ಅಲ್ಲ ಅದೇ ಬಿಡಿಸಕೋಬೇಕು ಅಂತಂದು ಕೆ ಈ ಒಂದ್ ವರ್ಷ ಅಲ್ಲ ಎರ್ ಎರಡು ವರ್ಷ. ಮೂರು ವರ್ಷ ಎರಡು ವರೆ ವರ್ಷ ಪ್ರಯತ್ನ ಪಟ್ರುನು ಆ ಸಂಬಂಧದಲ್ಲಿ ಬೆಸಿಗೆ ಬೇಕ್ ಇದಾನೆ ಅದು. ಪ್ರೇಮಿಗಳ ಸಂಬಂಧ ಆಗಿರ್ಬೋದು ಮನಸ್ಸುಗಳ ಸಂಬಂಧ ಆಗಿರ್ಬೋದು. ಎಲ್ಲಾ ಪ್ರೇಮಿಗಳು ಕೆಟ್ಟೋರಲ್ಲ ಎಲ್ಲಾ ಮನಸ್ಸಗಳು ಕೆಟ್ಟೋರಾಗಿರಲ್ಲ.
ಹ್ಮ್ ಹೌದೌದ್ರಿ.
ಅದ್ರಲ್ಲಿ ಅದ್ ಅದು ಇದ್ದಷ್ಟ. ಪವಿತ್ರವಾದದ್ದು ಭೂಮಿ ಮೇಲೆ ಯಾವುದೂ ಇಲ್ಲ ಅಂತಾನೂ ಹೇಳ್ಬಹುದು. ನಿಜ ಹೇಳ್ಬೇಕಂತಂದ್ರೆ.
ಹೌದೌದ್ರೀ ಅಂದ್ರೆ ಈಗ ಬಿಡ್ಸೀ ತುಳುದಂದ್ರೆ ಅವು ಕೆಲವೊಂದು ಗಟ್ಟಿಯಾಗಿರ್ತಾವ್ರೀ ಒಂದಕ್ಕೊಂದು.
ಗೆ ಅವ್ ಸುಮ ಕೆಲವೊಬ್ರು ತುಂಬಾ ಪ್ರಯತ್ನ ಪಡ್ತಾರೆ ಸರ್ ಎರಡು ವರ್ಷ ಮೂರ್ ವರ್ಷ. ಎಷ್ಟೋ ದೇವ್ರ ಹತ್ರನೇ ಜಗಳ ಮಾಡಿರ್ತಾರೆ ಬೇಡ ನನಗೆ. ಈ ಕೂಡಿಸುವ ಬಂಧನೆ ಬೇಡ ಈ ನನ್ನ ಮನಸ್ಸಿನ ಬೆಸುಗೆ ಸಂಬಂಧನೇ ಬೇಡ ಅ ಎಷ್ಟು ಜನ ಬಟ್ ಯಾವದೋ ಜನ್ಮದಲ್ಲಿ. ಗಂಟಾಕಿ ಬಿಟ್ಟಿರ್ತಾನೆ ಅಂತೆ ದೇವ್ರು ಕೆಲವೊಂದ್ ಎಳ್ಕೊಂಬಂದ ಎಳ್ ಬಂದು ಮ್ಯಾಗ್ನೆಟ್ ತರ ಅಂಟಿಸ್ಬಿಡ್ತಾನೆ ಬಂದಗಳನ್ನ.
ದೌದು.
ಅಂದ್ರೆ ಅವ್ರ್ ಅಂಟಿಸ್ತಾರೆ ಈ ನಾವ್ ಅಂಟಿಸ್ಕೊಳ್ತೀವ.
ಅದು ದೇವರು ಬಸಿಗೆ ಹಾಕ್ಬಿಟ್ಟಿರ್ತಾರೆ ಒಂದ್ ಸರಿ ಈ ಟೈಮ್ಮಲ್ಲಿ ಇಂಥವ್ರು ಯಾವವುದೇ ಆಗ್ಲಿ ಕಲಿಬೇಕು ಭೂಮಿ ಮೇಲೆ ಒಂದು ಪ್ರಾಣಿನ ಸಾಕ್ಬೇಕ ಅಂತಂದ್ರುನು ಒಂದು ಅರ್ಥಪೂರ್ಣವಾಗಿರುತ್ತೆ. ಅದಕ್ಕ ನೆಂಟು ಬರ್ದು ಬಿಡ್ರಿ ನಮ್ಮ್ ನಮ್ ಮನೆಗೆ ಬರಬೇಕು ಅದು ನಮ್ಮ್ ಸಂಬಂಧಿಕರಲ್ಲಿ ಇರಬೇಕು ನಮ್ಮ್ ಸಂಬಂಧಿಗಳ ಲ್ಲ ಬೆಳಿಬೇಕು ಶೂ ಏ ಡಿಸ್ಟರ್ಬ್ ಮಾಡ್ಬೇಡಾ.
ಹೌದೇನ್ರಿ. ಹೌದೇನ್ರಿ.
ಒಬ್ರು ಒಂದ್ ರೀತಿ ಸಂಬಂಧ ಪಟ್ಕೊಂಡಿದ್ರೆ ಇನ್ನೊಬ್ರು ಇನ್ನೊಂದ್ ರೀತಿ ಸಂಬಂಧ ಹುಡ್ಕೊಂಡ್ ಹೋಗ್ತಾರ ನೀನು ಬೇಕು ಅಂತ ಒಬ್ಬರು ಹುಡ್ಕೊಂಡ್ ಬರ್ತಾರೆ. ನೀನ್ ಇನ್ನೊಬ್ರು ನನ್ನ ಜೊ ನನ್ನತ್ರ ಬರ್ತಾರೆ ಅಂತಂದು ಇನ್ನೊಬ್ರನ್ನ ಹುಡ್ಕೊಂಡ್ ಹೋಗ್ತಯ. ಅವರು ಇನ್ನುರ್ ಇನ್ನೊಬ್ಬರುನ್ನ ಉಡ್ಕೊಂಡ್ ಹೊ
ಹೌದು
ಸೊ ಅವಾಗ ಇಲ್ಲಿ ಅತ್ಯಂತ ಕೆಲವೊಬ್ರು ಸಂಬಂಧಗಳಲ್ಲಿ ಬಹಳ ಮನಸಿನ ಬಂಧಗೂಡ ನುಚ್ಚು ನೂರೋ ಆಗೋ ಚಾನ್ಸಸನು ಇರುತ್ತಲ್ಲ ಸರ್.
ಸರ್ ವಾಯ್ಸ್ ಕಟ್ ಆಗ್ತೈತೆ.
ಅಂದ್ರೆ ಒಬ್ಬರಿಗ ಒಬ್ಬರಿಗೆ ಇಲ್ಲಿ ಸಂಬಂಧಗಳಂತೇಳಿ ಮುಡಿ ಕಟ್ಟಿದ್ಮೇಲೆ ಬೇರೆ ಕಡೆ ಹೆಂಗ್
ಅದು ಅದು ಮನಸ್ಸು ಒಂದು ಕಡೆ ಏಯ ಏನ್ ಮಾಡಕತ್ತೀನ ನಾನ್ ಇಲ್ಲಿ ಮನಸ್ಸು ಒಂದ್ ಕಡೆ ಇದ್ದರೂನು ಸಹ ಅ ಅನಿವಾರ್ಯವಾಗಿ ನಾವೇ ನನ್ನ ನನ್ನ ಫಸ್ಟ್ ಬಂದಾಗೆ ಅದಕ್ಕೆ ಪ್ರೆಫರೆನ್ಸ್ ಸಂಬಂಧ ಕೊಡೋದು. ಕೊಡೋದು ಸರ್.
ಇವಾಗ ಯಾರು ಆಗ್ಲಿ ಅಷ್ಟೇ ಕಣ್ಣಿಗೆ ಕಾಣ್ಲಾರ್ದನ್ನ ಆಮೇಲೆ ನೋಡ್ಕೊಳ್ಳೋಣ ಕಣ್ಣಿಗೆ ಕಂಡಿದ್ದನ್ನ ಫಸ್ಟ್ ಬೆಲೆ ಕೊಡೋಣ ಅಂತ ಇವು ಹೌದು ಸಂಬಂಧಗಳು
ಕಣ್ಣಿಗೆ ಕಾಣುವ ಸಂಬಂಧಕ್ಕ ಫರ್ಸ್ಟ್ ಬೆಲೆ ಕೊಡಬೇಕು ಕಣ್ಣಿಗ್ ಕಾನ್ಲಾರ್ದ ನಾಳೆ ಕೊಡಬೋದು ನಾಡದ್ದು ಕೊಡಬೋದು. ಅಚ್ಚೆ ನಾಡ್ದನು ಕೊಡ್ಬೋದು ಸೊ ಅದು ಹೆಂಗ ನೆಗ್ಲೆಟ್ ಆಗತ್ತ ಅಂತಂದ್ರೆ ನಂಗ್ ಕೊಡ್ಲಿಲ್ಲ ಅಂತಂದ್ರುನು ತಾನಾಗಿನೇ ಬರುತ್ತೆ ಆ ಸಂಬಂಧ.
ಹೌದು
ನಾನಾಗಿ ನಾನ್ ಗಂಟ್ ಹಾಕ್ಕೊಳ್ಲಿಲ್ಲ ಅಂತಂದ್ರುನು ಅದ್ ದೇವ್ರ ಹಾಕಿದ್ ಸಂಬಂಧ ನಾನ್ ಬಿಟ್ಕೊಂಡ್ರುನು ಬಿಡೋಷ್ಟು ಇಲ್ಲ ಇಲ್ಲ ಆ ಸಂಬಂಧ.
ಹೌದ
ಕೊಡ್ತಾ ಕೊಡ್ತಾ ಕೊಡ್ತಾ ಕೊಡ್ತಾ ಹೋಗ್ಬಿಟ್ಟು ಕೆಲವೊಂದು ಬಂದ ಸಂಬಂಧ ಗಳನ್ನೆ ಚೀಪ
ಮ್ಮತ್ತ ಹಾಗಿದ್ದಾಗ ಅದ ಹೆಂಗ್ ಮಾಡಿದ್ರ
ಪ್ರಪಂಚದಲ್ಲಿ ಎಷ್ಟೋ ಬಂಧಗಳು ಮುರಿದಕೊಂಡುನೂ ಹೋಗಿದಾವೆ ಸರ್ ಅದ್ರಿಂದ ಯಾಕಂದ್ರೆ ಅತಿಯಾದ ಅತಿ ಅತಿ ಆದ್ರೆ ಅಮೃತ ವಿಷ ಆಗುತ್ತಲ್ಲ
ಹ್ಮ್ ಹಲೋ ಮೇಡಮ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾಇದೆ.
ಹಲೋ ಸರ್
ವಾಯ್ಸ್ ಬ್ರೇಕ್ ಆಗ್ತಾ ಇದೇರಿ ಸ್ವಲ್ಪ ಕೆಲ್ಸ ಕೇಳಸರ ಹೇಳ್ರಿ
ಹಾ
ಹ್ಮ್ ಈಗ ಅವ್ರ ದೇವ್ರ ಅಂತೇಳಿ ಮೇಾಲ ಇದ್ದ್ದು ಒಬ್ಬ ಸಂಬಂಧ ಮಡಿಪಾ ಕಟ್ಟಿರ್ತಾರೆ ಅಂತದ್ರಲ್ಲಿ ಲ್ಲಿ ನಾವ ಏನ್ ಮಾಡಕ್ ಬರ್ತದ
ತಳ್ಳಿ ತಳ್ಳಿ
ಬಟ್ ದೇವರು ಯ ಹಲೋ ಸರ್ ಕೇಳಿಸ್ತಾ ಇದ್ದೇನಾ?
ನೀವ ಹೇಳ್ರಿ ಮೇಡಮ್ ಹಾ ಕೇಳಸುತ್ತ
ಹ ಇದಾರೆ ಸರ್ ದೇವ್ರು ಇಲ್ಲ ಅಂತಂದ ನಂಗಿಲ್ಲ ನಾನ ಹೇಳಿದ್ನಲ್ಲ ದೇವ್ರು ಹೊಲ ಕೊಡ ಕೊಡ್ತಾನೆ ಮಂಚೂರನ ಕೊಡ್ತಾನೆ
ಹ್ಮ್
ಓ ಮನ್ಸು ಕೊಡ್ತಾನೆ ಒಂದು ಮಾಡ್ತಾನೆ ಬಟ್ ಮುಂದಂದು ಮಾತನು ನನ್ ನಾ ಅವ್ನೇ ಮಾತಾಡ್ಸಕ್ ಆಗಲ್ಲ ಅರ್ಥನುೂ ಅವ್ನು ಬಂದ್ ಮಾಡ್ಸಕ ಗಲ್ಲ ಕೆಲವೊಂದು ಭಾವನೆಗಳಗಳನ್ನು ಅವನ್ ಬಂದ ತಿಳ್ಸೋಕ ಆಾಗಲ್ಲ
ಹೌದದುದು
ಹ್ಮ್
ಅಂದ್ರಲ್ಲಿ ಅಷ್ಟೊಂದ್ ಇರ್ತದೆ ಮೇಡಮ್
ಹೌದು ಸರ್ ಅವ್ರು ಯಾರು ಅಂಟ್ಕೊಂಡಿರ್ತಾರ ಅವ್ರೇ ಅರ್ಥ ಮಾಡ್ಕೊಬೇಕು ಅದನ್ನ
ಹೌದಟ
ಅದ ಅಂಟಕೊಂಡಿದ ಬಲವಂತವಾಗಿ ಕಿತ್ತು ಇಲ್ಲಿ ಸೈಡ್ಗ್ ಅಂಟಕೊಂಡಿದ್ರು ನಾನ ನಮಲೆ
ಅರ್ಥ ಮಾಡ್ಕೊತೀನಿ ಅಂತಂದ್ರೆ ಕೆಲವೊಂದು ಬಂಧಗಳು ಅದದು ಹೇಳಿದಿದ್ದಾರೆ ಅತೇ ಆದದರ ಅಮೃತ ಕೊಡೋ ವಿಷಯ ಆಗುತ್ತೆ ವಿಷ ಆದ್ಮೇಲೆ ಅದು ಯಾವ ರೀತಿನೆಲ್ಲಾದ್ರೂ ಚೇಂಜ್ ಆಗ್ಬೋದು ಸಂಬಂಧಗಳು ಎಷ್ಟೋ ಸಂಬಂಧಗಳು ಮೂರ್ದಲ ಆ ರೀತಿ ಮುರಿದೋಗಿರೋದು ಉಂಟಲ್ಲ ಸರ್ ಲೈಫಲ್ಲಿ
ಆ ತರನ ಇರ್ತ ಮೇಡಮ್
ಹೇಳೇರಿ ಅಲ್ಲಿ ತನಕ ಚೀಪ್ ಆಗಿ ನೋಡ್ಬಾರ್ದು ಅಂತಂದು ನಾನನ್ ಹೇಳ್ತಾ ಇದ್ದೀನಿ ಸರ್ ಅಷ್ಟೆ ಅವರುೂನು ಅರ್ಥ ಮಾಡ್ಕೊಂತಾರೆ ಕೆಲವ ಲ್ಲ ಸಂದರ್ಭದಲ್ಲಿ ಹಂಗೆ ಇರಲ್ಲ ಹೌದು ಸರ್ ಅರ್
ಹ್ಮ ಮತ್ತೆ ಅಷ್ಟೊಂದು ತೆೆಗೆದು ಅಷ್ಟೊಂದು ತೆೆಗೆದು ಹಾಕೊಂಡ ಬರಲ್ಲ ಕೆಲವೊ ಸಿಚುವೇೇಶನ್ಗೆ ಸ್ವಲ್ಪ ಅವರು ಒ ಕಿ ಮರು ನಿನ್ ಮಾಡತಾರಂತ ನಂದ ಇರ್ತಾರ ಅದಕ್ಕೆ ಸ್ವಲ್ಪ ಸಂಬಂಧ ಬಿಟ್ಕೊಬೇಕುೇ ಬಂತಂದ್ರೆ
ಅದ ಅಕೆ ಅವು ಬಹಳ ತುಂಬಾ ಅಪರೂಪಕ್ಕ ಒಂದ್ಸತಿ ಇರ್ಬೇಕಾಗುತ್ತೆ ಸರ್ ಯಾವಾಗ್ಲೂ ಒಂದೇ ರೀತಿನಲ್ಲಿ ಇದ್ರೆ ಅವ್ರ ಸಂಬಂಧಕ್ಕ ಅವ್ರಿಗೆ ಬೆಲೆ ಇರಲ್ಲ ಅವರುೂ ಹ ಮನುಷ್ಯರಲ್ಲ ಯಾವಾಗ್ಲೂ ಒಂದೇ ರೀತಿ ಜೀವಿಗೆ ತಂದೆಯ ಆದದು ಒಂದು ಬೆಲೆ ಅನ್ನೋದು ಕೊಡ್ಬೇಕು ಫಸ್ಟ್ ಆಮೇಲೆ ಅವರು ಆಂತರಿಕ ಬೆಲೆ ಬಾಹ್ಯ ಬೆಲೆನೇ ನಾವವು ಕೊಟ್ಟಿಲ್ಲ ಅಂತಂದ್ರೆ ಆ ಆಂತರಿಕವಾಗಿ ಅವ್ರನ್ನ ಅರ್ಥ ಮಾಡ್ಕೊಂತೀವಿ ಅನ್ನೋದು ಅವರಿಗೆ ಸುಳ್ಳು ಅನ್ನಿಸ್ಬಿಡುತ್ತೆ
ಹೌದು
ಹೌದು ಸರ್ ಬಾಹ್ಯವಾಗಿ ಅಂತಂದ್ರೆ ಅವ್ರ ಕಲರಿಗ ಆಗ್ಲಿ ಅವರು ಇದಕ್ಕ ಆಗಲಿ ಅಂತಂದಲ್ಲಸ
ಹ್ಮ್.
ಸೊ ಅವ ಅವರು ಒಂದು ಮನುಷ್ಯವರು ಅದು ಒಂದು ಜೀವಿ ಅದು ಒಂದು ಪ್ರಾಣಿ.
ಓಕೆ ಟೆರ ಚನ್ನಾಗಿದು
ಸರಿ ಸರ್ ಓಕೆ ಥಾಯಾಂಕ್ ಯು